ಹ್ಮ
ಹೇಳು ಹಾ ಹೇಳ್ಕೊಟ್ಟಿದ್ದೀನಿ
ಹ್ಮ್
ಅದ ನಿನ್ ನಂಬರ್ನ ಕೇಳ್ದ
ಹಾ
ಎಲ್ಲ ಕ್ರಿಕೆಟ್ ಆಡ್ತಾರೆ ನೋಡಿ ಅಲ್ಲೇ ಅಂತ ಅಂದೀನಿ ಗ್ರೂಪ್ ಎಲ್ಲ ಕ್ರಿಕೆಟ್ ಆಡ್ತಿತ ನೋಡು
ಹ ಆಲಿ ನಿಮ ಇಲ್ಲಿ ಎಷ್ಟಿದ್ದು
ನಂದು ಮೂರದ
ನಿನ್ ಮುಗಿಸ್ಬಿಡ್ತೀನಿ ನೆಕ್ಸ್ಟ್ ನಿಮ್ಮದು ನಿಮ್ಮ್ದು ಅವ್ರದು ಎಲ್ಲಾರ್ದು ಮಾಡ್ತೀನಿ ಈಗ ನಿ್ದ ಇನ್ನು ಮೂರ್ ಅದ ಅಂದ್ರ ನಂದ್ ಇವತ್ತುತ್ತ ಆಗೋಯತ ನಿಂದೆತ್ ನಿನ್ ಜೊತೆ ಮಾಡಿದ್ರೆ ಅರ್ಥ ಆಗುತ್ತೆ
ಹೆಂಗ್ ಹತ್ತ ಬಿಡುದು
ಒಂದು ಈಗ ಆಲ್ ರೆಡಿ ಒಳಗದ
ಹಂದು
ಸರ ಹ
ಹೆ
ಸರಿ ಈ ಸಡ್ ಡಿಸಕಿ ಒಂದ ಒಂದ್ ಗಂಟ ಹಡ್ತು
ಹಾ
ಸರಿ ಈಗ ಸ ನಾಕಕ್ ಮಾಡಿದ್ರಲ್ಲಿ ಒಂಟಿ ಒಗ್ಬಿಡ್ತು ಬಿಡ್ತು
ಹ್ಮ್
ಸರಿಯ
ಇವಾಗ ಏನ್ ಇನ್ಫಾರ್ಮೇಶನ್ ಕೇಳ್ತ ಇಲ್ಲ ಅನ್ನೋ ಅದು ಈಗ ಅಷ್ಟಫಷ್ಟ ತರ ಕೇಳದೇಲ್ಲ ಈಗ ನಿಮೇನ್ ಗ ಕೊಡೋದು ನೀವ್ ಏನ ಕೊಡ್ತಲ್ಲ ಸರಿ ಇನ್ಫಾರ್ಮೇಶನ್ ಅಂದಬಿಟ್ಟು ಅವ್ರೇ ತಕತ್ತವ್ರ
ಹ್ಮ ನಿಂದ ಮುಗಿಸ್ಬಿಟ್ರರು ಸರಿ ಆಯ್ತಾ ಇ ಇವತ್ತು ಎಲ್ಲಾ ಮಾತಾಡ್ಬಿಡುದ್ ನಿಂದ
ಹಾ ನನ್ ಮಾತಾಡ ಅತ್ ಕಂಪ್ಲೀಟ್ ಆಗೋಯ್ತಾ
ಹಾ
ಇವತ್ತೊಂದ ದಿನಏಳಳ್ ಮುಗಿಸ್ಬಿಟಲ್ಲಿ ನಾಳ
ಏಳು ಏರಳ ಒಂದು ಡಮ್ಕಿ
ಹಾ
ಸರಿ ಇನ್ನುೂ ಅದ ಎಲ್ಬಿಟ್ಟಾನನು ಈಸುದ ಮಧ್ಯಾಹ್ ಮೇಲೆ ಈಸದು ಈಸು ಫೋನ್ ಮಾಡಿದ
ಮಾಡಿದ್ದ
ಅವ್ದ ಮಾಡಿದ ಅವ್ನು ಅಂದ್ರೆ ಅವ್ರ ಜೊತೆ ಮೂರ್ ಮಾಡಿ
ಹ್ಮ್
ಮೂರ್ ಮಾಡ್ದಿ ಪುನಃ ಅದೇ ಎಂದಲ್ಲ ಒನ್ ಇಯಿಟ್ ಮಿನಿಟ್
ಹ್ಮ್
ಹಂಗ್ ಬಂತು
ಹ್ಮ್
ಬಂದ ಮೇಲೆ ಆಮೇಲೆ ಹಂಗೆ ಫೋನ್ ಮಾಡಿತಿ
ಹ್ಮ್
ಅಷ್ಟೆ ಈಗ ಅವನ್ ಸಿಕ್ಕರ ಅವಣ್ಣೊಂದ ಸಿಕ್ಕರ ಅವಣ್ಣೊಂದು ಮಾಡ್ತೀನಿ
ಅವಣೊಂದ ಇಲ್ಲಾದ್ರೆ ಅವಣೊಂದೊಂದು ಐದ್ ಮಾಡ್ತ್ರಿ
ಹ್ಮ ನಿಮ್ಮಲ್ದದ ಅವಂದು ಅವಂದು ಇಲ್ಲ ಅಂದ್ರೆ ಅವಂದು ಇನ್ನ ಒಂದ ನಾಲ್ಕರ ಮಾಡ್ಕತೀನಿ
ಹ್ಮ
ಅದೊಂದು ನಾಲ್ಕು ಅದೊಂದ ಐದು ಅದೊಂದ ಹತ್ತು ನಿನ್ ಜೊತಗೆ ಒಂದು ಹತ್ತು ಹಗ್ಯಾರ ಮಾಡಡ ಒಂದ ಇಪ್ಪತ್ತಳ್ ಬಿಡ್ತನಿ ಇಪ್ಪತ್ತ ಇಪ್ಪತ್ತೈದ
ಯಾವತ್ತಾ ಐವತ್ತಿಯಾ
ಇಲ್ಲ ಇವತ್ತು ಇಪ್ಪತ್ತೈದ್ ಆಗಲ್ಲಾ ನಾಳೆ ನಮಗೆ ಹೋಗಳ
ಹ್ಮ್
ಹದ್ನೈದಂತೂ ಗ್ಯಾರಂಟಿ
ಹ್ಮ್
ನಮ್ಮ ಅಲ್ಲಿ ಮಂತ್ರಾಲಯ ಅದ್ರೀ ಈ-ಈ ಮಂತ್ರಾಲಯಕ್ಕೆ ಹ ಇ ಗಂಟು ಅಲ್ಲಿ ಅಮೌಂಟು ಕ್ರೆಡಿಟ್ ಆಗ್ಬಿಡ್ಬೇಕು ಏನು ಬಂತವ್ ಬಂತು ಅಂತ
ಸಟದ
ಹಾ
ಇನ್ನೂ ಒಂದು್ ವಾರ ಬೇಕು ಅದು
ಯಾ ಒಂದ್ ಆರ್ ಯಾವ ಬತ್ತ ಅಲ್ವಾ ಬರದ ಗ್ಯಾರಂಟಿ. ಸ್ವಲ್ಪ ಖರ್ಚಿಗೆ ದುಡ್ಡಯ್ತ ಹ್ಮ್ ಅಂದ್ರ ಆದಷ್ಟು ಬೇಗ್ ಕಂಪ್ಲೀಟ್ ಮಾಡಿ ಅಂತ ಮೆಸೇಜ್ ಹಾಕನ.
ಇನ್ನ ಮಾಡ್ರೆ ಈ ಕಡೆ ಸ್ವಲ್ಪ ಜಾಸ್ತಿ ಹಳ್ಬಿಟ್ಬಡಿದೆ ಈ ಕಡೆ ಬೆ ಹ್ಮ್
ಪದರ್ಥಿ ದಿನ ಒನುಜ
ಹ್ಮ ಅಲ್ಲೆಲ್ಲ ಇಲ್ಲಿ ಹಾ
ಅಣ್ಣನ್ ಜೊತ್
ಇಲ್ಲಿ ಜಾಸ್ತಿ ಇದ್ ಮಾಡ್ರದು ಇಲ್ ಕರ್ ಯಾರ
ಆಮ್ಮ
ಯಾ ಕಡೆ ಈ ಕಡೇನಿಯ ಈಸೋ ಇಲ್ಲಾದ್ರೆ ಹಿಂಗನ್ನ್ ಇಲ್ಲೊಂದ್ ಸ್ವಲ್ಪ ಇದ್ ಹಿಂಗ್ ಹಚ್ಕಬೇಕ್ ಇಲ್ಲ ಹ್ಮ್
ಮತ್ತೆ ಇನ್ಯಾರ್ ಜೊತೆ ಮಾತಾಡ್ತಿದಾರೆ.
ನಾ ಹೇಳಿದ್ ಈ ಕಡೆ ಮೀಸೆನ್ ಮುಟ್ಟಿದಾರೆ. ಸ್ ಏನು ಮಾಡಾಡ್ತ ಇಲ್ಲ ನಾನ್ ವೆಜ್ಜಲ್ಲೆ ಮಾತಾಡ್ದ ಅವ್
ಹ್ಮ್ ಹ್ಮ್
ಬಹುಶ ಒಂದ್ ಕಡೆ ಎಲ್ಲ ನಂಗ್ ಒಂದು ಆಗೇ ನಾ ಇಲ್ ಇರ್ತಾನ್ ಇಲ್ಲಿ ಆನ್ಕೊಂಡೆ. ಏನ್ ಕಾಂಪಿಟೆಟಿವ್
ಹ ಆವಣ್ಣನ್ ಜೊತೆ ಕಾಂಪಿಟೆಟಿವ್ ಬಗ್ಗೆ ಮಾತಾಡದ್
ಹ್ಮ್ ಇಲ್ಲ ಹಿಂಗೆತ್ತ್ ಬಿಡ್ಲಿಂಗೆ ಝೀರೋ ನೈನ್
ಒಪ್ಪ ತಮ್ಮನ್ ಕೈಲ್ ಈಥರ ಹೇಳ್ಸ್ಕತಿದಿ.
ರೀತಿ ಮಾತೆ ಬಿಡ್ಬೇಕು ಏಯ್ ಇದ್ ಮಾಡುದ್ನಲ್ಲ ತಿಮ್ಮ
ಮಾಡ್ದೆ
ಹ್ಮ್
ಹ್ಮ ಹ್ಮ
ಅದ್ಕ ಸರಿಯಾಗಿತ್ತು ಏನು ಅಂತ ಹೇಳ್ದೆ ಅವ್ನ್ಗ. ಇಲ್ಲೊಂದ್ ಸ್ವಲ್ಪ ಎತ್ಬಿಟ್ಟು ಯಾವು ಇಲ್ ಎತ್ತಿರ್ಲಿಲ್ಲ ಅವಾಗ್ಲೇ
ಹ್ಮ್
ಹ ಈಗ ಆಮೇಲೆ ಇದ್ ತಿನ್ನೋ ಬರೀ ಹ ಏನ ಎಂಟಿ ಪಿ ಸಿ
ಹ ಈ ಎಂ ಟಿ ಸಿ ದು ಏನ್ ಮಾಡ್ತಿದ ನೀ ಓದ್ತಿದ್ದಿ ಏನ್ ಮಾಡ್ತಿ.
ಎನ್ ಟಿ ಪಿ ಸಿ ಬರ್ಯಕ್ ಹೋಗಲ್ವಲ್ಲ ಹ್ಮ್ ಮನ್ಯಾಗದ ಫೋನ್ ಮಾಡ್ ಹ್ಮ್
ಯಾರ್ದ
ಎನ್ ಟಿ ಪಿ ಸಿ ಓಪನ್ ಆಗ್ಯರದದ ಈಗ ಆಗ್ಯದ ಹದ್ನೆಂತರಿ ಎಕ್ಸಾಮ್ ಬರ್ದ್ರ ನಾನೂರು ರೂಪಾಯಿ ಬರ್ತ ಬರ್ಲಿಲ್ಲ ಒಯ್ಯಿತ್ತಾರಿ.
ಬರ್ದ್ರೆ ನಾನುಪ್ಪು ಬಂದ
ಹ್ಮ
ಅದ್ ಹೊದಾಗೆ ಲೆಕ್ಕ ಬಿಡು. ಹ್ಮ್
ಹ್ಮ್ ಹೋದಾಗೆ ಲೆಕ್ಕ ಅದು.
ಹ್ಮ್ ಏನುಮ್ಮ ಆ ನಸೀಬು ಇದಾಗಿದ್ರೆ ಏನ್ ಮಾಡಕ ಆ ನಮ್ಮ್ದು ಅವಂದು ಹದಿನೆಂನೇಾರೀಕು ಫಸ್ಟ್ ಫಸ್ಟ್ೇ ಶಿಫ್ಟೇ ಬಿದ್ದ ಸರ್
ಜೀಡಿದು ಜಿಡಿ ಕಿ ಅನ್ಸರ್ ಬಿಡ್ತಾರ ಈ ವಾರದಲ್ಲಿ ಎಂದ್ರು ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ಗಂಟೆ ನೋಡೋಣ
ಇದೆಕ್ಕಡ
ಯಾರ
ನಮ್ಮಳ
ಹ ಕಷ್ಟಕೊಳ್ಳ
ಹೋಗಣ ಅವನಲ್ಲ
ಹಾಞ ಹಾ ಹಾಞ ಸರಿ ಸರಿ ಸರಿ ಫೋನ್ ಮಾಡಿಿದ ಅಣಗೆ ಈಗ
ಯಾವನಿಗೆ
ಈೀಗ ಮಾಡಿದ್ದೇರಿ ನೀವು ಹಣಗೆ
ಏ್ ನಾನನ್ ಎಲ್ ಮಾಡ್ಲಿ
ಆ ಆ ಚಕ್ಕೋದನೇನ ಮಾಡಿದ್ನಪ್ಪ ಅಂದ
ಇಲ್ಲ ಹೋಗ್ಿಲ್ಲ ಒಳಕಿ ಹೋಗೋಣ
ಹ್ಮ್ ಹ್ಮ್ ತಿಿನ್ನನ ಸಮಚರ
ಹ
ನಾಳೆ ನಾಳೆ ಹಲೋ
ಹ್ಮ್
ತಚೆ
ಹ್ಮ್
ಒಂದ್ ಶಲ್ತು ಮಿಸ್ ಮಾಡ್ದ ಇತ್ಕೊಬಿಡಿ
ಹ್ಮ್
ಹ್ಮ್ ಸರಿ
ಹ್ಮ್
ಜೋರ ಮಾತ್ೀ
ಯಶೋದ್ಗ ಹೋಗೋದು ಅಂತಏನ ಹೇಳಿದನ
ನಾಳ ಎಂಟು ನಲ್ವತ್ತಕ್ಕೆ ಟ್ರೈನ್ ಇರೋದು
ಹ್ಮ್
ನಮ್ಮ ನಾನು ತಡೆ ಇ ಇಲ್ಲಿ ಎಷ್ಟು ಗಡೆ ಟ್ರೈನ್ ಇದ್ದು ನೋಡ್ತೀನಿ ಮೈಸೂರಿಂದ ಬೆಂಗಗಳೂರ್ಗೆ ಯಾರ ಯಾರ ಆಡ್ ಮಾಡ್ಸ್ತಿರ ಅದ ಅವನ್ನ ಹಲೋ
ಅಪ್ಪ ಅಪ್ಪ
ಯಾರು ಆಡ್ ಮಾಡಿಸಸ್ತಾರ ಅದು
ಹ
ರೀ ಬಲ ರೀ
ಹುಳ್ಳಾ
ಇಗ ಅಲ್ಲೇ ಇದ್ದಿನಮ್ಮ
ಹೆ ಮಾಮೂಲಿ ಮೆಸೇಜ್ ಮಾಡೋಣ ಇದಕ್ಕೆ.
ಹ್ಮು ಹ್ಮ್. ಹಲೋ
ಚೆನ್ನೈ ಎಕ್ಸ್ಪ್ರೆಸ್
ಹ್ಮ್.
ಕೇಳುಸ್ತಿದ್ದಾ
ಹ್ಮ್.
ಇಲ್ ಮಾತಾಡ್ತಾ ಇದೆಯಾ
ಹ್ಞು ಚೆನ್ನೈ ಎಕ್ಸ್ಪ್ರೆಸು
ಐದು ಹತ್ತು. ಓಯ್
ಸಾಯಂಕಾಲ ಐದುಹತ್ತು.
ಹಾ.
ಸರಿಯಾ ಆ ಚೆನ್ನೈ ಎಕ್ಸ್ಪ್ರೆಸ್ ಅದ.
ಹದ್ನಾರ ಮಾಡ್ಬೋದು ಚೆನ್ನೈ ಎಕ್ಸ್ಪ್ರೆಸ್ಸು. ಅದ್ಕೂ ಮುಂಚೆ ಬಿಟ್ರ ಅದು ಹೋಗಿ ತಲುಪದು
ಹ್ಮ.
ಏಳು ಐವತ್ತಕ್ ತಲುಪುತ್ತಾ.
ಹ್ಮ್
ಅದ್ಕ್ಕೂ ಮುಂಚೆ ಬೇಕು ಅಂದ್ರ ಮೂರು ಮುಕ್ಕಾಲು. ಆರವರೆಗೆ ಓಯ್ತದು ಹ್ಮ್. ಹೆಯ್ ಇರಪ್ತ ಒಂದ ನಿಮಿಷ ಹದ್ನೆಂಟು ಹದ್ನೆಂಟು ಅಂತ ಬಂದ್ರೆ ಏನ ತಡಿ
ಏನ ಹದ್ನೆಂಟ
ಇಲ್ಲಿ ಟೈಮಿಂಗ್ಸ್ ಹೆಂಗ್ ಕೊಡ್ತಾನ ಗೊತ್ತಾ ಹದ್ನಾರು ಹದ್ನೈದು ಅಂತ ಬತ್ತಾ ಹದ್ನಾರು ಹದ್ನೈದು ಅಂದ್ರ ಮೋಸ್ಟ್ಲಿ ನಾಲ್ಕು ಹದ್ನೈದು ನಾಲ್ಕು ಹದ್ನೈದೆ ಬಟ್ ಬೆಳಿಗ್ಗೆ ನಾಲ್ಕು ಹದ್ನೈದಾ ಅಂತ ಗೊತ್ತಿಲ್ಲ. ಹದ್ನೋಳು ಹದ್ನೊಳು ಹದ್ನೈದು. ಹದ್ನೊಳು ಹದ್ನೈದು ಅಂದ್ರೆ ಎಂಟು ಹತ್ತುಕ್ಕ ಹೋಯ್ತಾನೆಮ್ಮ. ಒಮ್ಮೆ ಎಂಟುನಲವತ್ತ ಅದಿರೋದು ತಡಿ ಹದ್ನೊಳು ಹದ್ನೈದು ಸೆವೆಂಟೀನ್ ಫಿಫ್ಟೀನ್. ಡೆ ಆರ್ನೈಟ್.
ಹ್ಮ
ಆಫ್ಟರ್ನೂನ್ ಅರ್ಲಿ ಈವ್ನಿಂಗ್ ಹು
ಬಚ್ಚಿನಿಂದ ಬರ್ಲೇ ಇಲ್ಲ.
ಕುಳ್ಳರಾ
ಹು.
ಟ್ವೆಲ್ ಓ ಕ್ಲಾಕ್ ಪ್ಯಾರಮೆಟ್ ನಾಳೆ ಬ ನಾಳೆ ಏನ್ ಮಾಡ್ದ ಗೊತ್ತಾ.
ನಾಳೆನಾ ಇವತ್ತ್
ನಾಳೆ ನಾಲ್ಕ ಗಂಟೆ ಏಡ ಗಂಟೆೆಗೆ ಇಲ್ ಒಂದುವರೆ ಎರಡು ಗಂಟೆೆಗೆ ಇಲ್ಲಿ ಎತ್ತಮ್ಮ ಬಸ್ಸ
ಸರಿ ಅಯ ಏಳು ಗಂಟೆಗ ಹತ್ತಿರುವ ನಾಲ್ಕು ಗಂಟೆ